ಹಾ ಶಣವಿ ಆರಾಮ.
ಪಲ್ವೋ ಅರಾಮ್.
ಹ್ಮ್ ಆರಾಮ್ ನೋಡಪ್ಪ ಇಲ್ಲೆ.
ಇಲ್ಲ ಇಲ್ಲ ಉರಗಿದವು
ಹೌದಾ
ಬೆಂಗ್ಳೂರ್ ಬಂದಿದ್ದೆ ಒಂದ್ ಸ್ವಲ್ಪ ಆರ್ಡ ಹೊಡೆಕ
ಹಾ ಹಾ ಹಾ ಯಾವ್ದು ಆರ್ಡ್ರಣ್ಣ
ಕೆಲ್ಸ ಮಾಡಡರ್ ಅಂತ ಜಝೊಮ್ಯಾಟೊ
ಹಾ ಹಾ ಜಮ ಟೋ
ಹ್ಮ್
ಎಟ್ಒಂದ ಆಾಡ್ರಿಗೆ ಎಷ್ಟುಒಂದ್ ಆಾಡ್ರಿಗೆ
ಅದ ಇವಾಗ ಅಂದ್ರೆ ಇಷ್ಟು ದೂರ ಅಂತ ಇರುತ್ತೆ ಎರಡ್ ಕಿಲೋಮೀಟರ್ ಒಂಬತ್ ಕಿಲೋಮೀಟರ್
ಹಾ ಹಾ ಹಾ ಕಿಲೋಮೀಟರ್ ಲೆಕ್ಕ ಇರ್ತಾ
ಹ ಹ
ಹ ಹ್ಮ
ಒಂದ ಬರಗ ಒಂದ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಇರ್ತದ
ಹ್ಮ್
ಯಂದ್ರ ಮೂವತ್ ರೂಪಾಯಿ ಇರ್ತ ಒಂದೊಂದ್ ಆರ್ಡರು ಐವತ್ತು ಎಂಬತ್ತು ರೂಪಾಯಿ ಇರ್ತದ
ಹ್ಮ್ ಹ್ಮ್ ಅಂದ್ರೆ ಏನ್ ಲಾಭ ಆಗತ್ತಾ ಅದ್ರಲ್ಲಿ ಗಾಡಿ ಪೆಟ್ರೋಲ್ ಅದಕ್ಕ
ಹ್ಮ್ ಆಗತ್ಿಲ್ಲ ನಾವು ನಾವ್ ಕೆಲ್ಸ ಮಾಡಬೇಕ್ ನೋಡು ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಹತ್ತು ತಾಸ ಅವ ಅವರು ಕೆಲ್ಸ ಮಾಡ್ಬೇಕ
ಹಾ ಹಾ
ಅಂದ್ರೆ ಲಾಭ ಒಂದ್ ಎರಡು ನೂರ ಅವರ್ ಕೆಲ್ಸ ಮಾಡಿದ್ರೆ ಆಗಲ್ಲ
ಹೌದ
ಏನ್ ಮಾಡಪ್ಪ ಊರಲ್ಲಿ ಏನ್ ಕೆಲ್ಸ ಇದಿಲ್ಲ ಅದಕ ಬೆಂಗಳೂರು ಬಂದೆ
ಒಳ್ಳೆ ಮತ್ತ್ ಏನ್ ಮಾಡಕ್ಕ ಆಗಲ್ಲ ದುಡಿಬೇಕ ಎಲ್ಲ ಅದ್ರೂನು ದೂರಲ್ಲಿದ್ರುನು ಅಲ್ಲಿದ್ರುನು ಮತ್ ರೂಮ್ ಬಾಡಿಗಿ ರೂಮ್ ಮಡಿದಾನ ಹ್ಮ್
ಹ್ಮ್ ಅಲ್ಲ ರೂಮ್ ಮಾಡಿನಿ
ಹೌದಾ
ಹ ರೂಮಿಂದೊಂದು ಎಂಟ್ ಒಂದ ಎರಡ್ ಸಾವಿರ ಬಡಿ
ಹಾ ಹಾ.
ಊಟುಕ್ ಒಂದು ಒಂದ್ ಐದರ್ ಸಾವ್ರ್ ರೂಪಾಯ್ ವೊತ್ತ್ ಊಟಕ್ಕ.
ಹ್ಮ್ ಹೌದೇನೋ.
ಇನ್ನೊಂದ್ ಐದಪ್ಪ ಒಂದ್ ಹದ್ನೈದ್ ದಿಸ್ ಒಂದ್ ಇಪ್ಪತ್ ಇಪ್ಪತ್ತೈದ್ ಸಾವ್ರ್ ರೂಪಾಯ್ ಉಳಿತು.
ಹ್ಮ ಹಾ ಹಾ.
ಏನ್ ಮಾಡಪ್ ಬಿಪ್ಪಾ.
ಮಾಡ್ಬೇಕೇನೋ ಮತ್ ಏನ್ ಮಾಡೋಕ್ಕಾಗಲ್ಲ. ಹಾಗ್ ಅನ್ಬುಟ್ಟಾ.
ನೀವ್ ಏನ್ ಮಾಡಕ್ ಕುಂತ್ಕೊಂಡ್ರ.
ಏನು ಇಲ್ ನೋಡು ಸುಮ್ ಕುಂತಿದ್ದೆ ಅದು ಇವಾಗ ಹತ್ತಿ ಬೀಜ ಎಲ್ಲಾ ಇವಾಗ ಆಗ್ಬೇಕಲ್ಲ ಹೊಲ್ದಾಗ ಹಸ ಮಾಡಕ್ ಕುಂತೀವಿ ಮಳೆ ಬಂದದ.
ವಾಯುಗ್ ಬಂದದ ಅದು.
ಹ್ಮ ಮಳೆ ಬಂದದ ಇವಾಗ ಹತ್ತಿ ಹಾಕಕ. ಒಲ ಎಲ್ಲ ಹಸ ಮಾಡಕ್ ಕುಂತಿದೆ.
ಹ್ಮ್ ಹ್ಮ್.
ಹ್ಮ್
ಎಷ್ಟದ್ ಒಲ.
ಒಂದ್ ಎಂಟ ಎಕ್ರೆ ಆದಣ್ಣ ಹತ್ ಎಕರೆ ಆದಾವ್ ಎಂಟು ಎಕ್ರೆ ನೀರಾವರಿ ಆದ ಒಂದ್ ಎರಡ್ ಎಕ್ರೆ.
ಹ್ಮ್ ಒಳದ ಸರ್ ಏನ.
ಹ್ಮ್
ಎಲ್ಲಷ್ ಟತಿನ್ ಅತ್ರೆ.
ಹ್ಮ ಎಡ್ ಎಕ್ರೆ ಹತ್ತಿ ಹಾಕ್ ಬಿಡ್ತಿವ್ ನಾವ್.
ಹ್ಮ್ ಹು. ಮೋಳ್ಕ್ಯಾಂದ.
ಉಳ್ಕಿದ್ದು ಭತ್ತ.
ಭತ್ತ ಅಂತರ್ ಮತ್ತ ಹೆಂಗ ಇಳುವರಿ ಹಂಗ್ ಚಲೋ ಕೊಡ್ತ್ ಚನ.
ಚಲೋ ಕೊಡ್ತೋಣ.
ಹ್ಮ್ ಹ್ಮ್ ಎಲ್ಲಿ ಮಾಡ್ತರ್ ನೀವು.
ಹ್ಮ ನಾವು ಇಲ್ಲೇ ಅವ್ರು ಇಲ್ಲೇ ಬರ್ತಾರ್ ಅವ್ರು. ಹ್ಞೂ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರ್ ಅವ್ರ್ ರೇಟ್ ಒಂದ್ ಒಂದ್ ರೇಟ್ ಮಾಡಿ ಕೆಸಿ.
ಅದೇನ್ ಕ್ವಿಂಟಲ್ ಲೆಕ್ಕ ಏನ್. ಚಿರ್ಲಕ್ಕ.
ಚಿ ಕಿಂಟಲ್ ಲೆಕ್ಕನ ಇರುತ್ತೆ ಒಂದೊಂದ್ ಚೀಲ್ ಲೆಕ್ಕನ ಇರುತ್ತ ಅಂದ್ರೆ ಇಲ್ಲಿಂದ ಖಾಲಿ ಚೀಲ ತುಂಬ್ಕೊಂಡ್ ಹೋದ್ ಅಂದ್ರೆ ಚಿನ್ನೂರು ಆ ಕಡೆ ಹೋದ್ ಅಂತಂದ್ರೆ. ಅದ ಅಲ್ಲಿದಗ್ ಗಾಡಿದ ಮತ್ತೆ ಚೀಲದ ಅದ ಮುರ್ಕೊಂಡು ಇದು ಮಾಡ್ತಾರ. ಇಲ್ಲಿ ಅಂದ್ರ್ ಡೈರೆಕ್ಟ್ ಆಗ್ ಕಂಟಲ್ ಮಾಡ್ ತರ ಇಲ್ಲಿಂದ ನಾವು ಹೋಗೋದಿಲ್ಲ ಇಲ್ಲೇ ಪೇಮೆಂಟ್ ಮಾಡಿ ಬಿಡ್ತಾರ ಅವರು
ಇಲ್ಲೆ ಮಾಡ್ಬಿಡ್ತಾರ
ಆ ತರ ಗಾಡಿದು ಲಾರಿದು ಎಲ್ಲ ಅದಾಗೆ ಅವ್ರ್ದಾಗೆ ಬಂದ್ಬಿಡ್ತಾನ್ ಅಂದ್ರೆ ಏನ್ ಇರಲ್ ಇಲ್ಲಿ ಹ್ಮ್ ಎಪ್ಪತ್ತೈದು ಇಪ್ಪತ್ತೈದು ಕೆ ಜಿ ಏನ್ ಎಷ್ಟ್ ಇರುತ್
ಹ ಓದ್ ವರ್ಷ
ಆ ಹೋದ್ ವರ್ಷ ಆಗ್ಯಾದ ಒಂದ್ ನಾಕ್ನೂರ್ ಚೀಲ
ನಾಲ್ಕ್ ನೂರ್ ಚೀಲನ?
ಹ್ಮ್
ಹಂದ್ರ ಹತ ಆಗ್ಯಾದ್
ಹ್ಮ್ ಆಗುತ್ತ ಯಾದು ಕೆಲ್ಸ ಇದು ಗೊಬ್ರದ ಎಣ್ಣೆದು ಮತ್ತೆ ಹ್ಮ ಅದು ಕೂಲಿದ ಅದು ಎಲ್ಲ ತಗದ್ರೆ, ಗಾಡಿದು
ಹ್ಮ್
ಅವೆಲ್ಲ ತಗ್ದ ಉಳ್ತಾಯ ಒಂದ್ ಹ ಒಂದ್ ಒಂದು ವರಿ
ಹ್ಮ್
ಹ್ಮ್
ಹ್ಮ
ಹ್ಮ್ ಚಲೋ ಅದು ಅದಕ್ಕೆ ಇಲ್ಲೇ ಇದ್ದೀವಿ ಇವಾಗ ಇವಾಗ ಚಲೋ ಮಾಡ್ಬೇಕ್ ಮತ್ತೆ
ಹೌದೌದು ಮಳೆಗ್ ಬರಲ್
ಆಹ್
ನಂಬಲ್ಲಿಲ್ಲಿ ಜಾಸ್ತಿ ಬರ ಕೊಟ್ಟತದ ಬೆಂಗ್ಳೂರ್ನ
ಬೆಂಗ್ ಬೆಂಗ್ಗಳೂರ್ದಾಗ ಬಾಳ ಮಳೆಯಾಳ್ಳಿ
ಹ್ಮ್ ಮಾ ಮಳೆಗೆ ಒಳತ ನೋಡ
ನಮ್ ದೋಸ್ತರನು ಅಲ್ಲೇ ಇದ್ದಾರ ಅದೇ ಹೇಳಕ್ ಉಂಟು ಯಾ ಏರ್ಯ ಏನ್ ಹೇಳಿಲ್ಲ ಬೆಂಗ್ಳೂರು ಅಂತಂದ್ರರೆ ಯಾದೋ ಎಲ್ಲೋ ಯಾವ್ದೋ ಕಂಪ್ನಿಯಾಗ ಕೆಲ್ ಸ ಮಾಡ್ತಾರ ಅವ್ರು ಯಾವ್ದೋ ಜೊಮ್ಯಾಟೊ ಏನೊ ಹೊಡತಾರೆ ಯಾದುಕ್ಕೋ
ಹ್ಮ ಹ್ಮ
ಹಾ ಅವಾಗ್ ಅವಾಗ ಅವ್ರುನು ಮತ್ತೆ ಅ ಕಡೆ ಪಾರ್ಟ್ ಟೈಮ್ ಇದು ಓದಕತ್ತಾರ ಹಂಗೆ
ಹ್ಮ್ ಹ್ಮ್
ಹ್ಮ್ ಹ್ಮ್ ಹಾ ಹಂಗೆ ಕಾಣ್ಟಿಟ್ಟು ಓದಕತ್ತಾರ
ನಾವು ಓದ್ತಿದಿವಪ್ಪಾ ಎಲ್ಲಾ ಮನೆ ಕಸಿ ಸಾಮಾನ್ ಬಿಟ್ಟು ಎಲ್ಲ.
ಕಾಲಣ ಹಂಗೆ ಎಲ್ಲ ಬಯಸ್ಸ ನಿಂದಿರೋದೇ ಅದೇ ಹಣೆ ಬರೋದಲ್ಲ.
ಹ್ಮ್ ಇವಾಗಂತ ಸುಮ್ಮ್ ಕೆಲ್ಸ ಮಾಡದು ಮನ್ಯಾಗ ಸ್ವಪ್ ರೊಕ್ಕ ಕೊಡದು. ಒಂದ ಎರಡು ಲಕ್ಷ ಸಾಲ ಒಂದೆರಡು ಲಕ್ಶ್ ಸಾಲ ಇದ ಅ ಒಂದ್ ಸ್ವಲ್ಪ ಸಾಲ ಮುಗ್ಸ್ಕ್ಯಾಂಡ್ ಅಂದ್ರ ನಡಿತದ್ ಪ.
ಹಾ ಹಾ ಹಾ ರ ಹ್ಮ್-ಹ್ಮ್
ಇಲ್ಲಿ ಯಶವಂತಪುರ ಇರುತ್ನ ಹ್ಮ ಮಳೆ ಜಾ ಮಳೆ ಜಾಸ್ ತ್ಯದ ಆದ್ರು ಸ್ವಲ್ಪ ಅರ್ನಿಂಗ್ ಜಾಸ್ತಿ ಆಗ್ ಅಮೌಂಟ್ ಜಾಸ್ ಹೆಚ್ಚು ಕೊಡ್ತನಾ ಅದಕ್ಕ?
ಹಾ ಮತ್ತ ನೈಟ್ ಟೈಮ್ ಹೋಗಲ್ಲ ಹಂಗ್ ಅಂತೇಳಿ.
ಹ್ಮ ಇವಾಗ ಒಂದು ಇಪ್ಪತ್ತು ರೂಪಾಯಿ ದಂಗ ಆಡದಕ್ ಐವತ್ತು ರೂಪಾಯಿ ಇಲ್ಲ ಅರವತ್ತು ರೂಪಾಯಿ ಕೊಡ್ತಾನ. ಹಂಗಾಗಿಶ್ ನೈಟ್ ಹೊಡಿತಿವಿ ಡೇ ಹೊಡಿತಿವಿ ಸುಮ್ ಮಾಡೋದ ಕೆಲಸ.
ಮಾಡ್ಬೇಕ ಮತ್ತ ಏನ್ ಮಾಡಕಾಗಲ್ಲ ಒಂದ ಕುಂತನ್ ಸುಮನೆ ವೇಸ್ಟ್ ಅಗ
ಹ್ಮ್-ಹ್ಮ್ ಸುಮ್ನೆ ಹಾಕಂತಿಸ್ ಅಂತ್ ನಾನು ಒಂದ್ ಗಾಡಿ ತೊಳಿ ನಂದಸ್ ಶೈನ್ ಗಾಡಿ ತೊಳಿ ನೀ ಅದ್ರುದೊಂದ್ ಸ್ವಲ್ಪ ಕಂತದ. ಹ್ಮ ಅದೊಂದ್ ಸ್ವಲ್ಪ್ ಕಂತದ್ ಮುಟ್ ಸೊಲ್ಯೂಷನ್ ಮಾಡ್ಬೇಕ್ ಮಂಡ್
ಹೌದಾ ಮಾಡು ಮಾಡು ಒಳ್ಳೇದಿದೆ ಅಣ.
ಸೌಂಡ್ ಬರ್ಕನನ್?
ಇಲ್ಲೇ ಹೊರಗಡೆ ಇದ್ದಣ್ಣ ಗಾಳಿ ಬರಕತ್ತ ಮತ್ತೆ ಮಾಡ ಇಲ್ಲಿ ಮಳೆ ಬರುತ್ತೇನಾ?
ಮಳೆ ಬರತ್ತಂದ
ಹ್ಮ್ ಮಾಡಾಗದ ಗಾಳಿ ಜಿಗ್ಗಿ ಬಿಟ್ಟದ.
ತವ್ ನಡ್ದಾವ್ ಈಗ್ ಹೊಲ?
ಹ್ಮ ಬಿತ್ತ ನೋಡ್ದ ಅರ್ದ ಹಾಕ್ಯಾರ ಇವಾಗ ಮಳೆ ಬಂದ್ ಸಲ್ಯಾಗ ಇವಾಗ ಮತ್ತೆ ಇನ್ನ ಹಾಕ್ಲತ್ತಾರ ಇನ್ನು ಕಂಟಿನ್ಯೂ ಆದ್ ಇವಾಗ.
ಭತ್ತ ಬೀಜ ಆಗ್ತು ಬೀಜಾ ನಿಂಬಲ್ಲಿ ಏನ ತಗೋ ತಗೋತ್ರಿ ಬೇರೆ ಕಡೆ?
ಭತ್ತ ಬೀಜ ಅದು ತಗೊನ್ ಬರ್ತೀವಿ ತಗೊನ್ ಕೆಸಿ ನಾವು ಇಲ್ಲಿ ಇದು ಮಾಡ್ತೀವಿ ನೀಗಿಲ ನೀ ಅದು ಬೆಳದ್ ಕೆಸಿ ಆಮೇಲೆ ಎಷ್ಟು ಎಷ್ಟ ದಿನಕ್ಕೆ ಹಚ್ಬೇಕಂತ ಇರ್ತಾನ ಅದು ನಲ್ವತ್ತೈದು ದಿವ್ಸಕ್ಕೆ ಎಷ್ಟು ಇರ್ತೀವಿ ಒಂದ್ ತಿಂಗ್ಳಕ್ಕೆ. ಇಪ್ಪತ್ ಮೂವತ್ ದಿವ್ಸಕ್ಕೇನ್ ಇರುತ್ತ ನಾಟೆ ಹಾ ನಾಟ್ ಟೆ ಮಾಡೋದದ ಆಕೆ ಅದ್ ಉಳಿತಂದ್ರ್ ಹಂಗೆ ಮತ್ ಬೇರೆವ್ರ್ ತಿರ್ಗ ಮಾಡ್ತಿವಿ ಏ ಎಕ್ರೆ ಲೆಕ್ಕ.
ನಮ್ ಕಡೆ ಎಲ್ಲ ಒಣ ಬೇಸಯ ಅಬ್ಬ ನೋಡ್
ಹು ನಮ್ ಕಡೆ ಎಲ್ ಅಣ್ಣ.
ಬ ಬರೆ ಹತ್ತಿ ಅದು ಇದ ಬೆಳಿಬೇಕು ನಾವು.
ಕೆನಾಲ್ ಕೆನಾಲ್ ನೀರು ಬರಕ ಒಂದ್ ತಿಂಗ್ಳ್ ಆದಂತಂದ್ರ ಕರೆಕ್ಟ್ ಕೆನಲ್ ನೀರಿಗೆ ಹಾಕಿ ಬಿಡ್ತೇವಿ ನಾವು ಇದು ಬಂದಾಗೆ.
ಹಾ ಹಾ ಅಂದ್ರಲ ವಲ್ತ್ ಮ.
ಹಾ ಅಂದ್ರೆ ಅವಾಗ್ ಕೆನಾಲ್ ನೀರ್ ಬಂದ್ ತಗ ಹಂಗೆ ತಗದ್ ಕೇಸಿ ಕಿತ್ತ ಬಿಡುವ ಕಿತ್ತ ಕೇಸಿ ಹಚ್ಚಿ ಬಿಡಕು.
ಟೈಮಿಂಗ್ ಕೊಡತ್ ಬಂದ್ರ.
ಹಾ ಟೈಮಿಂಗ್ ಕೊಡ್ತ ಇದೆ ಕರೆಕ್ಟ್ ಇದೆ ಟೈಮಿಗ್ ಹಚ್ಬೇಕಣ ಮತ್ತ ಜಾಸ್ತಿ ಟೈಮಿಂಗ್ ಆಯ್ತಂದ್ರೆ. ಅವೆಲ್ಲ ವೇಸ್ಟ್ ಆಗ್ಬಿಡ್ತ್ ತ ಎಲ್ಲ ಕೊಳ್ತಾಗ್ ಬಿಡ್ತಾವ್ ಅಂಥರ.
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡೆ ಮಾಡ್ಬೇಕ್ ಕೆಲ್ಸ.
ಬಾಳ ರೆಸ್ಪಾನ್ ಬಿಟ್ ಇಲ್ ಟಣ. ಎಲ್ಲಾ ರೆಸ್ಪಾನ್ಸ್ ಮಾಡ್ಬೇಕ್ ಬಾಳ ಅದಕ್ ಕ್ಕ ಮತ್ ಎಣ್ಣೆ ಒಡಿಬೇಕು. ಒಂದೇನೆ ಉಳದು ಮತ್ತಕ್ ಕಸದ ಎರ್ಡ್ ಎಣ್ಣೆ ಇರುತ್ತ ಒಂದು ಎಡ್ ಎಣ್ಣೆ ಹೊಡೆದ್ ಮುಗಿತು. ಮತ್ತೆ ಒಂದ್ ಐದ್ ದಿವ್ಸಕ್ ಕ ನಾಕ್ ದಿವ್ಸಕ ಮತ್ತೆ ನೀರ್ ಬಿಟ್ರೆ ಮುಗಿತು ಜಾಸ್ತಿ ಬಿಡೋಕ್ ಹೋಗ್ಬಡ್ದ ಅದಕ.
ಹ್ಮ್ ಹೌ ಓ ಎಷ್ಟ್ ಜನ ಬರ್ಬೇಕಲ್ ಬೆಳಿಗ್ ಬರ್ಬಕ್ ಕದ್ರೆ.
ಹ್ಮ್ ಮೂರ್ ತಿಂಗ್ಳ.
ಮೂರ್ ತಿಂಗ್ಳಲ್ಲಿ ಬಾರ್ತದ್ನಿ.
ನಿಮ್ಮದ್ರಾಗ್ ಬರುತ್ ಅಣ್ಣ. ನಾಕ್ ತಿಂಗ್ಳ ಅನಷ್ಟೇ ಕೆಲಸ ಎಲ್ಲ ಇದ್ ಆಗ್ಬಿಡ್ ತ್.
ಕಟಾವ್ ಅದೆಲ್ಲಾ ಬಡ್
ಹಾ ಕೆಲಾಟ್ ಎಲ್ಲಾ ಅದಾದ್ಮೇಲೆ ಮತ್ ಮತ್ ಒಂದ್ ತಿಂಗಳ ಆದ್ಮೇಲು ಆ ಅದರ್ ಇನ್ನ ಈ ಕಡಿ ಕೊಯ್ಸಿರ ಕೊಯ್ದಿರಲ್ಲಾ ಕಟಾವ್ ಮಾಡಿರಲ್ಲ ಅಷ್ಟ್ರಲ್ಲಿ ಇನ್ನೊಂದ್ ಅಕಡಿ ಮತ್ತೆ ನಾಟಿ ಮಾಡ್ತೀವಿ ಮತ್ ಕಡೆ ಹ್ಮ್ ಮತ್ತ ನೆಕ್ಸ್ಟ್ ಬೆಳಿಗ ನೆಕ್ಸ್ಟ್ ಬೆಳಿಗ
ಮತ್ತ್ ನೆಕ್ಸ್ಟ್ ಬೆಳಿಗ
ಹಾ ನೆಕ್ಸ್ಟ್ ಬೆಳಿಗ್ ಮತ್ತೆ ಹಾಕಿ ಬುಡ್ತೀವಿ ಬೀಜ ಬೀಜ ಹಾಕೆಸಿ ಆಮೇಲೆ ಐತಿ ಇಕಡಿ ಕಟಾವ್ ಮಾಡಿ ಅ ಅಷ್ಟಿಗೆ ಎಲ್ಲಾ ಮತ್ತೆ ಹೊ ಹ್ಮ್ ಹೊಲಾ ಎಲ್ಲಾ ಕ್ಲೀನ್ ಮಾಡೋಷ್ಟಿಗಿ ಮತ್ತೆ ಅದು ಬಂದಿರ್ತ ಒಂದ್ ತಿಂಗಳಾಗ ಒಂದ್ ಹ
ಓ
ಹ್ಮ್ ಅದನ್ ತಗದ ಮತ್ತ ಈಕಡೆ ಹಚ್ಚ ಬಿಡೋದು ಮುಗಿತ
ಈಗೆನ್ ಟ್ಯಾಕ್ಟರ್ ಅದ ಅದಾವ ಎನ್ ಮನ್ಯಾಗ
ಹ್ಮ ಟ್ಯಾಕ್ಟರ್ ಇದಾವ ನಮ್ಮೂ ಇಲ್ಲ ನಮ್ ಕಾಕೋರ್ ಇದಾರ ನಮ್ಮೂ ಎನ್ ಇಲ್ಲಾ ಇವಾಗ್ ನಮ್ಮೂ ತಗೋಬೇಕು ಆದ್ರೆ ಬಾಳ ಲೇಟ್ ಭಾಳಾ ಇದಾಗ ಖರ್ಚು ಭಾಳ ಅದಾಣ್ಣ
ಹೌದೌದು
ಹ್ಮ್ ಒಬ್ಬ್ನೇ ನಡ್ಸ್ಬೇಕು ಮತ್ತಾ ಮನ್ಯಾಗನ ಯಾರ್ ಇಲ್ಲಾ ಅಪ್ಪ ಅಪ್ಪ ಅಂದ್ರ ನಡ್ಸಂಗಿಲ್ಲಾ ನಾನೇ ನಡ್ಸ್ಬೇಕು ನಾನೇ ಇದ್ ಮಾಡ್ಬೇಕ ಅವೆಲ್ಲಾ ಎಲ್ಲಾ ಇದ ಮಾಡ್ಬೇಕಂದ್ರ ಅದ ಆಗ್ಲಾರದ ಕೆಲ್ಸಾ ಅಣ್ಣಾ
ಇವಾಗ ಮತ್ ನೀನ್ ಕಾಲೇಜ್ ಮಾಡಿ ಎನ್ ಮತ್
ಹಾ ಸೈಡಿಗ್ ಮಾಡಿನಿ ಅಣ್ಣಾ ಕಾಲೇಜ್ ಇದು ಡಿಗ್ರಿನ ಮಾಡಿನಿ
ಅಂದ್ರ ಇವಾಗ
ಹ್ಮ್
ಎಕ್ಸಾಮ್ ಕಷ್ಟಾ ಆಗ್ತೆನ್
ಹಾ ಡೈರೆಕ್ಟ್ ಎಕ್ಸಾಮ್ಗ ಹೋಗ್ತೇನ
ಹೌದ ಆ ಆ ಬೇರೆ ಕಡೆ ಬೇರೆ ಟೈಮೆಲ್ಲಾ ಕೆಲ್ಸಾ ಮಾಡ್ಬೇಕ್ ಏನ
ಟೈಮಿಗೆ ಕೆಲ್ಸ ಮ್ ಬೇರೆ ಟೈಮ್ಗೆನ್ ಕೆಲ್ಸಾ ಏನಿಲ್ಲಾ ಅಲ್ಲೆ ಹೊಲ್ದಲ್ಲಿ ಇದ ಮಾಡ್ತೀನ ಅಲ್ಲಿ ಬೆಳಿಗ್ಗೆ ಹೊದನಂದ್ರೆ ಸಾಯಂಕಾಲ ಯೋ ಇಷ್ಟ ಇಷ್ಟೊತ್ತಿಗೆ ಹೋಗ್ಬಿಡ್ತೀನಿ ನಾನ್ ಮತ್ತೆ ರಿಟರ್ನ್
ಹ್ಮ್ ಹ್ಮ್ ಅಂದ್ರ ಚಲೋ ಸ್ವಲ್ಪ ನಿಮ್ದೇ ಆಯಿತ್ದೆಲ್ಲಾ ಚಲೋ ಕೆಲ್ಸ ತೋ ಮಾಡೋಗಪ್ಪ ಅಂದ್ರ
ಹಾ ಅದೇ ನಮ್ದೇ ಇರ್ತಲ್ಲ ಮತ್ ನಾ ನಮ್ದೇ ಹೊಲಾ ನಮ್ದೇ ಅಂತೇಳಿ ನಾವೇ ಮಾಡಬೇಕಾ ಮತ್ತ ಮತ್ತ್ ಯಾರ್ ಬೇರೆರೋ ಯಾರ್ ಊರೋರ್ ಬಂದ ಮಾಡಲ್ಲ ಮತ್ತ ತ್ಯಾರಾ ಹ್ಮ್ ಅದೇ ಇನ್ನೊಂದು ಬೇರೆದ ಸೈಡ್ ಕೋರ್ ಕೋರ್ಸ್ ಮಾಡಬೇಕಂತ್ ಮಾಡಿನ್ ನರ್ಸ್ ಸಿಂಗಲಾ ಪ್ಯಾರಾಮೆಡಿಕಲ್ ಅದು
ಹ್ಮ್ ಮಾಡ್ ಮಾಡ್ ಯಾವ್ದನಾ ಒಂದ್ ಬಿಎ ದಲ್ಲಿ ಅಷ್ಟೇನ್ ಫ್ಯೂಚರ್ ಇಲ್ಲಾ
ಫೂಚರ್ಲ್ಲಿ ಯಾಕಂದ್ರೆತ್ತ ಅದಕ್ಕೆ ಕಂಪ್ಲೇಟ್ ಓದಬೇಕು ಅದಕ್ಕೋಸ್ಕ ಸುಮ್ಮ ಇ ಕ ಕುಂತಂ ಆಗಿಬಿಟ್ಟ ಅದದು
ಹೌದೌದು ಬೇರೆ ಕೋರ್ಸ ಆದದು ಜವನ ಅದು ಮಾಡ ಅವ ಬೇರೆ
ಹ ನೋಡೋಕ್ಕೆ ಯಾವವುದನ್ನು ಮಾಡಿದ್ರೆ ಹಸತ್ ಚಲೋ ಅಂದ್ರೆ ಇವಾಗ ಆ ಅಲ್ಲಿ ನಾಟಿಗೀಟ ಮಾಡಿ ಕೆಸ ಕರ್ ಬಂದ್ ಅಂತಂದ್ರೆ ಆಮೇ ಒಂದು ಒಂದ ಹದ್ನೈದು ದಿವ್ಸ ಇಪ್ಪತ್ತು ದಿವಸ ರಜೆ ಹಾಕೊಂಡು ಹೋ್ವಿ ಅಂದ್ರೆ ಕೆಲಸಸ ಮುಖ್ಯ ಬಂದಿದ್ರ ಅಮ್ಮ ನೋ ಹಕಂತರೋರರು
ಹೌದೌದೌದು ನಾವೆಲ್ಲ ಇವಾಗ ಬಿ ಎ ಡಿಗ್ರಿ ಮುಗಿಸಿದ್ವಿ ಏನು ಗಾಲಲ್ಲ
ಅ ಹ್ಮ್ ಏನ್ ಇಲ್ಲ ಅಣ್ಣ ಸುಮ್ ಕಾಂಪಿಟಿದ ಬಾಳ ಇದು ಹ ಕಾಂಪ ಕಾಂಪಿಟೇಷನ್ ಬಾಳ ಆಯಬಿಟ್ಟು ಅದು ಇ ಕಡೆ ಅದಂಗ ಇದ ಕಂಟಿನ್ಯೂ ಈ ಕಡೆ ಇರಬೇಕ ಮತ್ ಆ ಕಡೆ ಹೊಲ್ದಾಗ ಮತ್ ಈಡೆ ಅಮೌಂಟ್ ಯಾರ್ ಕಡರ್ ಇದಾರೆ ಮತ್ ನಾವೇ ದುಡ್ಕೋಬೇಕ ನಾವೇ ಇ ಇದ್ ಮಾಡ್ಬೇಕಾಗತ್ತತ್ ಹ್ಮ್ ಈ ಕಡೆ ಪ್ಯಾರಾಮೆಡಿಕಲ್ ನರ್ಸಿಂಗ್ ಅಂತ ಅತ್ತಂದ್ರೆ ಏನಾದ್ರು ಒಂದು ಪ್ರೈವೇಟ್ದಾಗ ಹೋಗಬದು ಅಂತ ಮಾಡಿದ ಕಡೆ ಯಾವ್ದದು ಸಿಗ್ಲಿಲ್ಲ ಅಂದ್ರ ಲಾಸ್ಟಿಗೆ
ಹೌದೌದು ಅದೇ ಪ್ರೈವೇಟ್ ಅಲ್ಲಿ ಸ್ಯಲ್ರಿ ಚಲೋ ಕೊಡ್ತಾರ ಅದಕ್ಕ ಚಲ್ರು ಸಲ ಕೊಟ್ರ ಅಂದ್ರೆ ನ ಸಮ
ಹ್ಮ್ ಸರಿ ಅಣ್ಣ ಮನಗ ಮಾಡ್ತನ್ ತವ ನಿನ್ಗೆ ಆಮೇಲೆ
ಸರಿ ಸರಿ